ನಮಸ್ಕಾರ ಪ್ರದೀಪ್ ಅವ್ರೇ
ನಮಸ್ಕಾರ ಬಸವರಾಜ್ ಮರ ಮರಳಿ ಅವರೇ.
ಹ್ಮ್ ಓಕೆ ನಮಸ್ಕಾರ ರೀ ನಾ ತಾವು ಕಲಬುರ್ಗಿ ಜಿಲ್ಲೆಯವರಂತ ನನಗೆ ಗೊತ್ತಾಯ್ತು. ಕಲಬುರ್ಗಿ ಜಿಲ್ಲೆಯವರು ಶರಣಬಸೇಶ್ವರ ದೇವಸ್ಥ್ ಸ್ಥಾನ ಅಲ್ಲಿ ಅತ್ಯುತ್ತಮ ಪ್ರಸಿದ್ಧವಾದ ಐತಿಹಾಸಿಕ ಸ್ಥಳ ಹೌದು ತಾನೇ.
ಹೌದು ಹೌದು ಬ್ ಗುಲ್ಬರ್ಗದಲ್ಲಿ ಅತ್ಯುತ್ತ ದೇವಸ್ಥಾನ ಅಂದ್ರೆ ಶರಣ ಬಸವೇಶ್ವರ ಗುಡಿ.
ಹ ದೇವಸ್ಥಾನ ಬಾಳ ದೊಡ್ಡದಾಗಿದೆ ಯಾವದಾ
ಹೌದಾ ಬಹಳ ದೊಡ್ಡದಾಗಿದ್ದೆ ಮತ್ತು ಅದರಲ್ಲಿ ಬಹಳ ಚಿನ್ನ ಚಿನ್ನ ಚಿನ್ನದಿಂದ ಮಾಡಿದ್ದಾರೆ ಮೂರ್ತಿ‌.
ಆ ದೇವಸ್ಥಾನ ಬಹಳ ಚಿನ್ನದೊಂದಿ ರೂಪಗೊಂಡಿದೆ ಶರಣಬಸವೇಶ್ವರ ದೇವಸ್ಥ್ ಮತ್ತೆ ಶರಣಬಸವೇಶ್ವರ ಕಾಲೇಜು ಇದೆ ಶರಣಬಸವೇಶ್ವರ ಶಾಲೆ ಇದೆ. ಬಾಳ ತಮ್ಮಲ್ಲಿ ಎಲ್ಲಾನೂ ಕಟ್ಟಡವನ್ನು ಮಾಡಿದಿದ್ದಾರೆ ಹೌದಾ.
ಹೌದು ಶರಣ ಬಸವೇಶ್ವರ ದೇವಸ್ಥಾನ ಶರಣ ಬಸವೇಶ್ವರ ಕಾ ಇದು ಶ ಕಟ್ ಕಡೆ ಇದೆ ಶರಣ ಬಸವೇಶ್ವರ ಗ್ರಂಥಾಲಯ ಇದೆ ಶರಣ ಬಸವೇಶ್ವರ ಯ ವಸತಿನಿಲಯ ಇಲ್ಲೇ ಇದೆ ಬಾಳ ಇದೆ.
ಹ ಹ ನೀವು ಶರಣಬಸವೇಶ್ವರ ಶಾಲೆಯಲ್ಲಿ ನೀವು ಬಹಳ ಅತ್ಯುತ್ತಮವಾಗಿ ವ್ಯಾಸಂಗ ಮಾಡಿ ಕಲ್ಲಿ ಇದರ ತಾನೆ ಪ್ರದೀಪ್ ಅವ್ರೇ.
ಹ ಇಲ್ಲ ಇಲ್ಲ ನಾನು ಗುರುಕೂಲು ಗ್ರಂಥಾಲಯದಲ್ಲಿ ಓದಿದ್ದೇನೆ ಆದ್ರೆ ನನ್ನ ಎಲ್ಲಾ ಗೆಳೆಯ ಗೆಳತಿಯರು ಎಲ್ಲರೂ ಶರಣಬಸವೇಶ್ವರ ಕಾಲೇಜ್ ನಲ್ಲಿ ಕಲಿ ತಿದ್ದಾರೆ
ನಿಮ್ಮ ಗೆಳತಿ ಗೆಳತಿಯರು ಗೆಳತಿಯರು ಎಲ್ಲಾ ಶರಣಬಸವೇಶ್ವರ ಕಾಲೇಜ್ ನಲ್ಲಿ ಕಲ್ತು ಬೇರೆ ಬೇರೆ ಕಾಲೇಜಲ್ಲಿ ಇವಾಗ ಸದ್ಯ ಡಿಗ್ ತಮ್ಮ ಡಿಗ್ರಿಯನ್ನು ಮುಗಿಸ್ತಾ ಇದ್ದಾರೆ. ನೀವು ಯಾವ ಕಾಲೇಜಲ್ಲಿ ನೀವು ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಿ ಇವಾಗ
ನಾವು ಇವಾಗ ಕೃಷಿ ಮಹಾವಿದ್ಯಾಲಯ ಧಾರವಾಡದಲ್ಲಿ ಓದ್ತಾ ಇದ್ದೇವೆ.
ಕೃಷಿ ಮಹಾವಿದ್ಯಾಲಯ ಧಾರವಾಡದಲ್ಲಿ ಬಹಳ ಸಂತೋಷ ಸುದ್ದಿ ಏಕೆಂದರೆ ಕೃಷಿ ಮಹಾವಿದ್ಯಾಲಯ ಧಾರವಾಡ ನಮ್ಮ ಕರ್ನಾಟಕದಲ್ಲಿ ಏಕೈಕ ನಂಬರ್ ಒನ್ ಕಾಲೇಜ್ ಅದು ಹೌದಾ.
ಹೌದು ಬಹಳ ಒಳ್ಳೆಯ ಕಾಲೇಜ್ ಇದು ಧಾರವಾಡ ಧಾರವಾಡಪುರ ನಮ್ಮ ಅಲ್ಲ ಡಿಸ್ಟಿಕ್ ಅಲ್ಲಿ ಅದೇ ಬಹ ದೊಡ್ಡ ಕಾಲೇಜು ಮತ್ತೆ ಚೊಲೋ ಕಾಲೇಜು.
ಹ್ಮ್ ಅದ್ರ ಬಗ್ಗೆ ಸ್ವಲ್ಪ ನೀವ ಏನಾದ್ರು ಮಾಹಿತಿ ತಿಳಿಸಕೊಡ್ತೀರಾ ಕೃಷಿ ಮಾ ವಿಶ್ವವಿದ್ಯಾಲಯ ಧಾರವಾಡ ಬಗ್ಗೆ.
ಧಾರವಾಡ ಅತ್ಯಂತಮ ಐವತ್ತು ವರ್ಷದ ಹಳಿಯ ಕಾಲೇಜದ್ದು ಮೊದಲಾಗಿ. ಅದ ಅದ ಅಲ್ಲದೆ ಅಲ್ಲಿಂದ ಅಲ್ಲಿಂದ ಓದಿದ ಹುಡುಗರು ಈಗ ಬಹಳ ಒಳ್ಳೆ ಒಳ್ಳೆ. ಪೋಸ್ಟ್ ಅಲ್ಲಿ ಇದ್ದಿದ್ದಾರೆ ಒಬ್ಬರು ಒಬ್ಬರು ಇವು ಇದ್ದಾರೆ. ಒಬ್ಬ್ರೊಬ್ರ ಆಯ್ತ ಪಿಎಸ್ ಒಬ್ಬ್ರೊಬ್ಬರು ಪಿಎಸ್ಐ ಒಬ್ಬ್ರೊಬ್ರು. ಡಿ ಎಸ್ ಡಿ ಐ ಜಿ ಇದ್ದಾರೆ ಬಹಳ ಬಹಳ ಕಡೆ ಲಾಯರ್ ಇದ್ದಾರೆ. ಬ್ಯಾಂಕಿಂಗ್ ಮ್ಯಾನೇಜರ್ ಇದ್ದಾರೆ.
ಎಲ್ಲಾ ಎಲ್ಲಾ. ಎಲ್ಲಾ ನೌಕರಿಯನ್ನು ತಗೊಂಡ್ ತಗೊಂಡಕೊಂಡು ಅವರು ಬಹಳ ಅತ್ಯುತ್ತಮ ಸ್ಥಾನದಲ್ಲಿ ಇದ್ದಾರೆ. ಧಾರವಾಡದಲ್ಲಿ ಓದಿರ್ ಇರ್ತಕ್ಕಂತ ವಿದ್ಯಾರ್ಥಿಗಳು ಹೌದಾ.
ಹೌದ ಹೌದು ಬಹಳ ಒಳ್ಳೆ ಒಳ್ಳೆ ಸ್ಥಾನದಲ್ಲಿದ್ದಾರೆ. ನಮ್ಮ ಕರ್ನಾಟಕದ ಹೆಮ್ಮೆ ಹೆಮ್ಮೆ ಇದ್ದಾರೆ ಅವರು ಈಗ.
ಹೌದೌದು ನಮ್ಮ ಕರ್ನಾಟಕದ ಹೆಮ್ಮೆಯ ವಿದ್ಯಾರ್ಥಿಗಳಾಗಿ, ಸಮಾಜಕ್ಕೆ ಒಂದು ಒಳ್ಳೆಯ ಪೀಳಿಗೆ ಮತ್ತು, ಕೊಡುಗೆಯನ್ನು ಕೊಡ್ತಾ ಇ ಹೌದ ತಾನೆ.
ಬಹಳ ಒಳ್ಳೆಯ ಕೊಡುಗೆಯನ್ನು ಕೊಡುತ್ತಿದ್ದಾರೆ ಅವರು.
ಹೌದೌದು. ನಿಮಗೆ ಮತ್ತೆ ಏನು ನಿಮ್ಮ ಕಾಲೇಜಿನಲ್ಲಿ ಪ್ರಾಧ್ಯಾಪಕರು ಎಲ್ಕ ಶಿಕ್ಷಕರು ಎಲ್ಲಾ ಹಿಂಸೆನಾ. ಪಾಠ ಮಾಡ್ತಾ ಇದ್ದಾರೆ. ಏನ್ ಸುಮ್ನೆ ಬಂದು ನಿಮ್ಮಲ್ಲಿ, ಕಂಪ್ಯೂಟರ್ ಮುಖಾಂತರ ಎಲ್ಲ ಗಣಕ ಯಂತ್ರ ಮುಖಾಂತರ ಎಲ್ಲ ತೋರ್ಸ್ಹೋಗ್ತಾಇದರೇನಾ.
ಹಂಗೇನ ಇಲ್ಲ ಸ್ವಲ್ಪ ಜನ ಗಣಕ ಮುಖಾಂತ್ರರ ದಿಂದಾನೆ. ದಿಂದಾನೇ ಹೇಳುತ್ತಿದ್ದಾರೆ. ಉಳದ ಉಳಿದವರು ಅವರ ಮೇಲೆ ಒತ್ತಡವನ್ನು ಹಾಕಿ ನಮ್ಮನ್ನು ಓದಿಸುತ್ತಿದ್ದಾರೆ. ಅವರು ನಮ್ಮನ್ನು ಒಳ್ಳೆಯ ಸ್ಥಾನದಲ್ಲಿ ನೋಡಬೇಕೆಂದು ಪಡೆಯುತ್ತಾರೆ.
ಹೌದೌದು ನಿಮ್ಮನ್ನು ಒಳ್ಳೆಯ ಸ್ಥಳದಲ್ಲಿ. ನೋಡಿ ನಿಮ್ಮನ್ನು ಒಳ್ಳೆ ಅತ್ಯುತ್ತಮ ಸ್ಥಾನಕ್ಕೆ ಕರೆದುಕೊಂಡು ಹೋಗಿ. ಒಂದ ಏನೋ ಒಂದು ಒಳ್ಳೆ ಸಾಧನೆಯನ್ನು ಮಾಡಲು ನಿಮಗೆ ಅವಕಾಶ ನೀಡ್ತಾ ಇದ್ದಾರೆ ಹೌದಾ.
ಹೌದು ಹೌದು ನಮ್ಮ ಹುಡುಗರು ನಮ್ಮ ಹೆಮ್ಮೆ ಅಂತ ಹೇಳುತಾರೆ ಅವರು.
ಹೌದೌದು ನಿಮ್ಮ ಹುಡುಗರು ನಿಮ್ ನೀವು ಕಲಬುರ್ಗಿಕ್ಕೆ ಮತ್ತೆ ಹೋಗಿದ್ದೀರಾ ಇನ್ನು ಮತ್ತೆ ಧಾರವಾಡದಲ್ಲಿನೇ ಇದ್ದೀರಾ.
ನಾವು ಕಲಬುರ್ಗಿಗೆ ಬಂದಿದ್ದೇನೆ. ಈಗ ನಮ ನಮ್ಮ ಕ ಎಲ್ಲ ಓದೋದು ಮುಗ್ದೀದೆ.
ಇವಾಗ ಓದೋದೆಲ್ಲಾ ಮುಗ್ದಿದೆ ಇವಾಗ ನೀವು ನಾ ಜಾಬ್ಗೋಸ್ಕರ ನೀವೆಲ್ಲಾ ನೋಡ್ತಾ ಇದ್ದೀರಿ. ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆ ಕಾಂಪಟೇಟಿವ್ ಎಕ್ಸಾ ಸ್ಪರ್ಧಾತ್ಕ ಪರೀಕ್ಷೆಗೆಲ್ಲ ಓದ್ತಾ ಇದೀನರಿ ಹೌದಾ. ನೀವು ನೀವು ಮುಂದೆ ಒಂ ನೀವು ಮುಂದೆ ಒಂದು ದೊಡ್ಡ ಸಾಧನೆ ಮಾಡಿ ಏನೋ ಒಂದು ಒಂದ ಸ್ಥಾನದಲ್ಲಿ ಇರಬೇಕಂದು, ನಾನು ನಿನ್ನ ಗೆಳೆಯನಾದ ಬಸ್ ಸವರಾಜ್ ಗೊಡ ನಿಮ್ಗೆ ಇಚ್ಛಿಸುತ್ತೇನೆ ನಿಮ್ಮ ನನ್ನ ಆಶೀರ್ವಾದ ಸದಾ ನಿಮ್ಮ ಕಾಲದಲ್ಲಿ ಇರ್ಲಿ ಹೌದು.
ಹೌದು ಹೌದು ಒಳ್ಳೇದು ಒಳ್ಳೇದು ನಾನ್ ನೀವು ನೀವು ಕೂಡ ಒಳ್ಳನಯ ಸ್ಥಾನದಲ್ಲಿ ಹೋಗಬೇಕೆಂದು. ನಾನು ವಯಸುತ್ತೇನೆ. ನಮ್ಮ ಆಶೀರ್ ಆಶೀರ್ವಾದ ಕೂಡ ನಿಮ್ಮ ಜೊತೆ ಸದಾ ಇರಲಿ.
ನೀವು ಕ್ರೀಡಾದಲ್ಲಿ ವಾಲಿಬಾಲ್ ಅಲ್ಲಿ ಬಹಳ ಚೆನ್ನಾಗಿ ಆ ಪಂದ್ಯಾವಳಿಯನ್ನೇ ಮು ನಿಮಗೆ ಮೊದನೇ ನಿಮಗೆ ಮೊದ ನಿಮಗೆ ಬ ನಿಮಗೆ ಬ್ಲಾ ವಾಲಿಬಾಲ್ ಅಲ್ಲಿ. ಅತ್ಯುತ್ತಮ ಸ್ಥಾನವನ್ನು ಮಾಡಿ ಮೊದಲನೇ ಸ್ಥಾನ ಪಡೆದಿದ್ದಾರೆ ತಾನೆ.
ಹ ಇಲ್ಲ ವಾಲಿಬಾಲ್ ದಲ್ಲಿ ಆಗಲ್ಲ ನಾವು. ತ್ರೋಬಾಲದಲ್ಲಿ ನಾನು ಒಳ್ಳೆಯ ಸ್ಥಾನದಲ್ಲಿ ಇದ್ದಿದ್ದೇನೆ.
ಹೌದೌದು ಥತ್ರೋಬಾಲ್ ತ್ರ್ರೋಬಾಲ್ ನಲ್ಲಿ ನೀವು. ಒಳ್ಳೆ ಸ್ಥಾನದಲ್ಲ ಇದಿದ್ದು ನಿಿನ ನಿಮಗೆ ಒಂದು ಸನ್ಮಾನ ಮಾಡಿದರೆ. ಕೃಷಿ ಮಹಾವಿದ್ಯಾಲಯ ಇಮ್ರಾಯನ್ ಗುಡಿ ವತಿಯಿಂದ ನಿಮಗೆ ಅತ್ಯುತ್ತಮ ಸ್ಥಾನ ಹೊೊಂದು ಹೊಂದಿದ್ದಾರೆ ಹತಾನೆ.
ಹೌದು ಹೌದು ನಮ್ಗೆ ಒಳ್ಳೆಯ ಸ್ಥಾನದ ಕೊಟ್ಟಿದ್ದಾರೆ. ಹಾಗೆ ನಾವು ಕ್ರಿಕೆಟ್ ಅನ್ನು ಬಹಳ ಚೆನ್ನಾಗಿ ಆಡುತ್ತೆ ಕ್ರಿಕೆಟ್ ಅಲ್ಲಿ ನಾನು ಬಾಲ್ ಹೊಸೆಯೋದು ಬಹಳ ಮಾಡುತ್ತ. ಚಲ ಚೆನ್ನಾಗಿ ಮಾಡುತ್ತೇನೆ ಮತ್ತೆ ಫೀಲ್ಡಿಂಗ್ ಚೆನ್ನಾಗಿ ಮಾಡ ಮಾಡುತ್ತೇನೆ.
ಬೌಲಿಂಗ್ ಮುಖಾಂತರ ಚೆನ್ನಾಗ್ ಎಲ್ಲಾ ವಿಕೆಟ್ ಎಲ್ಲ ತೆಗೆದ್ ತೆಗದ್ ಇಡ್ತೀರಿ ಹೌದು ತಾನೆ.
ಹೌದು ಹೌದು ನಂಗೆ ಈಗ ಮುಂದೆ ಐ ಪಿ ಎಲ್ ಅಲ್ಲಿ ಆಡಲು ಇದು ಸಿಕ್ಕಿದೆ ಏನಂತಾರೆ ಅದಕ್ಕೆ.
ಹೌದೌದು ನಿಮಗೆ ಐ ಪಿ ಐಪಿ. ಐ ಪಿ ಎಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಡಲು ನಿಮಗೆ ಅವಕಾಶವನ್ನು ಸಿಕ್ಕಿದೆ ಸೊ ನೀವು ವಿರಾಟ್ ಕೊಹ್ಲಿ ಜೊತೆ ಭಾಗವಹಿಸಿ. ಅವರ ಟೀಮ್ ಅನ್ನು ಕೈ ಎತ್ತಿ ಹಿಡಿಯಲು ನಿಮಗೆ ಒಂದು. ಹೆಮ್ಮೆಯ ವಿಷಯ ಅನ್ಸುತ್ತೆ ಹೌತಾನೆ.
ಹೌದು ಬಹಳ ಹೆಮ್ಮೆಯ ವಿಷಯ ಅವರು ಒಂದು ಒಂದು ದಿನ ನಮ್ಮ. ಇನ್ಸ್ಪಿರೇಷನ್ ಆಗಿ ಇದ್ದಿದ್ದರು ಈ ಮುಂದಿನ ದಿನದಲ್ಲಿ ನಾನು ಅವರ ಜೊತೆ ಆಡುತ್ತೇನೆ ಎಂಬ ಹೆಮ್ಮೆ ಇದೆ ನನಗೆ.
ಹ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವರ ಅತ್ಯುತ್ತಮ ಕ್ರಿಕೆಟ್ ಆಟಗಾರ. ಅವರು ಬಹಳ ಚೆನ್ನಾಗಿ ಆಡ್ತಾರೆ ಮತ್ತು ಅವರಿಗೆ ಒಂದು ಪ್ರಶಸ್ತಿಯನ್ನು ಕೂಡ ಸಿಕ್ಕಿದೆ ನಮ್ಮ ಭಾರತ. ಆ ರಾಜಭವನದಲ್ಲಿ ಹೌದು.
ಹೌದ ಹೌದು ಬಾಳ ಅವ್ರು ಅವ್ರು ಒಳ್ಳೆ ಪ್ಲೇಯರು ಈಗ ನಾವು ಅವ್ರಿಂದಾನೇ ಕಲ್ತಿದ್ದೇವೆ ಅಲೆ. ಅಲ್ಲ ಅಕೆ ಮುಂದೆ ನಾವು. ಅವರ ಅವರ ಸ್ಥಾನದಲ್ಲಿ ನಾವು ನಿಂತಿರ್ಬೇಕು ಎಂತ ಎಂಬ ಹೆಮ್ಮೆ ಇದೆ ನನ್ಗೆ.
ಹೌದು ಅವರ ಸ್ಥಾನದಲ್ಲಿ ನೀವು ಕೂಡ ಅವರ ಜೊತೆ ಆಟಗಾರನ್ನಾಗಿ ಹೋಗ್ಬೇಕಂದ ನಿಮ ನಿಮಗೆ ಒಂದು ಹೆಮ್ಮೆ ಬಂದಿದೆ ಹೌದಾ.
ಹೆಮ್ಮೆ ಬಂದಿದೆ ಹೌದು.
ಹೌದು ಮತ್ತೆ ಏನು. ಕಲಬುರ್ಗಿ ಮತ್ತೆ ಕಲಬುರ್ಗಿಯಲ್ಲಿ ಏನು ಮಳೆ ಬೆಳೆ ಏನು ಆಗ್ತಾ ಇಲ್ಲ ತಾನೇ ಇವಾಗ.
ನಾ ಅಷ್ಟುಕಷ್ಟ ಅಷ್ಟೇ ಐತೆ ನಮ್ಮ ಗುಲ್ಬರ್ಗದ ರೈತರಿಗೆ ಬಾಳ ಇದು ಇಲ್ಲ ಇದು ಇಲ್ಲ. ಏನಂತಾರೆ ನಾಲೆಜ್ ಇಲ್ಲ.
ಅವೌನ ಗುಲ್ಬರ್ಗ ರೈತರಿಗೆ ಬಹಳ ಜ್ಞಾನ ಇಲ್ಲ ಏನ್.
ಜ್ಞಾನನೂ ಇಲ್ಲ ಹೌದು ಅವರು ಏನು ಹಿಂಗ ಅವ್ರು ಏನಂತಾರೆ ಒಂದು. ಒಬ್ಬ್ರ ಏನ್ರ ಮಾಡ ಮಾಡಕ್ ಇತ್ತಾರೆ ಅಂದ್ರೆ ಅವ್ರು ಅದೇ ಮಾಡುತ್ತಾರೆ ಅವ್ರಿಗೆ ಏನ್ ಚಲೋದು ಏನ್ ಕೆಟ್ಟ. ದು ಗೊತ್ತಿಲ್ಲ ಅವ್ರು ಅವ್ರು ಏನ್ ಬೇಕೋ ಅದೇ ಮಾಡ್ತಾರೆ.
ಹೌದೌದೌದು ಗುಲ್ಬಾರ್ಗ ನ ತಿಳುವಳಿಕೆ. ಇಲ್ಲ ಅವ್ರ ಏನ್ ಬೇಕು ಅದೆಲ್ಲಾ ಮಾಡ್ತಾರೆ. ಒಂದು ಸಲಹೆಯನ್ನು ತಗೋಳಲ್ಲ ಫಾರ್ ಎಕ್ಸಾಪಲ್ ನೀವು ಒಂದ ಏನೊ ಒಂದು ಮುಂದೆ ನಾಳೆ ಕೃಷಿಯಲ್ಲಿ. ರಿ ಆದ್ರೆ ನಿಮ್ಮ್ ಹತ್ರ ಬರಬೇಕು ಸರ್ ನಾನು ಇದು ಮಾಡ್ಲೇ ಬೇಡ ಅಂತ ಹೌದಾ ಇಲ್ಲ ಹೌದು ಹೌದು.
ಕೇಳಿದ್ರೆ ನಾವು ನಿಮ್ಮ ನಿಮ್ಮ ನೀವು. ಹಿಂಗ ಮಾಡಬಹುದು ನಿಮ್ಗೆ ಇದರಲ್ಲಿ ಲಾಭ ಇದೆ ನೀವು ಈ ತರ ಮಾಡಿದರೆ ನಿಮ್ಗೆ ಈ ತರ ಆಗುತ್ತ. ಎಂದ ಹೇಳಿಕೊಡುತ್ತೇವೆ ನಾವು.
ಸೊ ನೀವು ಕೃಷಿ ಅಧಿಕಾರಿ ಆಗಿದ್ದರಿಂದ ನಿಮಗೆ ಬಹಳ ಲಾಭವನ್ನು ನಿಮ್ಮ ನಿಮ್ಮ ನಿಮ್ಮನ್ನು ಬಹಳ ಉಪಯೋಗಿಸ್ಕೊಳ್ಬೇಕು ಆದ್ರೆ. ಕುುಲ್ಬರ್ಗಾ ಕಡೆ ರೈತರು ಅಷ್ಟು ಏನು ಬುದ್ಧಿವಂತರು ಜ್ಞಾನವಂತರು ಅಲ್ಲ.
ನಾವು ಈಗ ನೋಡಿ ನಮ್ಮ ಈಗಿನ ರೈತರಂದ್ರೆ ನಮ್ಮ. ದೇಶದ ಬೆನ್ನು.
ನಮಗೆ ರೈತರ ಅಂದ್ರೆ ದೇಶದ ಬೆನ್ನಲುಬು ಹೌದಾ.
ಬೆನ್ನುಲು ಅದಕ್ಕೆ ನಾವೇನತ್ತೇವೆ ನಾವು ಕೃಷಿ ಓದಿದ ಓದಿದಕ್ಕಾಗಿ. ನಾವು ಮುಂದಿನ ರೈತರಿಗೆ ಎಲ್ಲ ನಾವು ಚೆನ್ನಾಗಿ ಹೇಳ್ಕೊಡಬೇಕೆಂದು ನಾವು ವಿನಂತತಿ ಮಾಡುತ್ತೇವೆ.
ಹ್ಮ್. ಮತ್ತೆ ನಿಮ ನಿಮ್ ಬಗ್ಗೆ ನನ್ಗೆ ಬಾಳ ಕಾಳಜಿ ಇಲ್ಲ.
ಹಾ ಹೌದಾ ನೀವು ನೀವು ಯಾವ ಊರು ನಿಮ್ದು.
ನಮ್ದು. ಹ ನಮ್ದು ಸಿಂಧನೂರು ತಾಲೂಕು ರಾಯಚೂರು ಜಿಲ್ಲೆದವನು ನಾನು ಸಿಂಧನೂರಿ ಹುಟ್ಟಿ ಬೆಳದಿದೇಲ್ಲ ಸಿಂಧನೂರು ತಾಲೂಕಿನಲ್ಲಿ. ನಾನು ಬ ಬಾಳ ಭತ್ತದ ನಾಡಿನ ಕಣಜ ಹುಡುಗ ಭತ್ತದ ನಾಡಿಂದ ಬಂದಿದ್ದೀನಿ.
ಹಬ್ಬ ಹಬ್ಬಬ ಜೋರ ಇದೇ ನೀ ನಿಮ್ಮ ಹೊಲ ಎಷ್ಟಿದೆ ನಿಮ್ಮ ನಿಮ್ಮ ಹತ್ರ.
ನ ನಮ್ಮ ಹತ್ರ ಒಂದು ಏಳು ಏಳು ಎಕರೆ ಇದೆ. ಒಂದು ನಾಲ್ಕ ಎಕರೆ ನಾವು, ನಿಮ್ಮಲ್ಲಿ ಇದು ಇದು ಬೆಳ್ತಿರಲ್ಲ ಅಹ ರೆಡ್ ಗ್ರಾಮ್.
ಹ ಹಾ ಹಾ ತೊಗೊರಿ.
ಹಾ ಅದ ಬೆಳಿತೀ ಒಂದು ಮೂರ್ ಎಕರೆ ರೈ ಪ್ಯಾರೈ ಇದ ಭತ್ತವನ್ನು ಬೆಳತೀವಿ ಪ್ಯಾಡಿ ರೈಸ್.
ಹೌದಾ ನಮ್ಮ ಹತ್ರನು ಒಂದು ಮೂವತ್ ಮೂವತ್ತದ ಎಕರೆ ಇದೆ. ಅದ್ರಲ್ಲಿ ನಾವು ಒಂದ ಹದನೈದ್ ಎಕರೆ ಕಬ್ಬ ಅನ್ನು ಹಚ್ಚಿದ್ದೇವೆ. ಮತ್ತೆ, ಒಂದು ಐದಾರ ಎಕರೆ ನೀರಾವರಿ ಮಾಡುತ್ತೇವೆ. ಮತ್ತೆ, ನಾವು ತೊಗರಿ ಅದು ಇದು ಬಹಳ ಬೆಳೆಸಿದ್ದೇವೆ ನಾವು ಮತ್ತೆ ಉಳ್ಳಾಗಡ್ಡಿಯನ್ನು ಬೆಳೆಸಿದ್ದೇವೆ.
ಉಳಾಗಡ್ಡಿ ಗೊಡ ಮತ್ತೆ ಭತ್ತವನ್ನು ಗೊಡ ಎಲ್ಲವನ್ನು ಬೇಳೆದಿದ್ದೀರ ಹೌದ್ ತಾನೆ.
ಹೌದು ನಾವು ಎಲ್ಲಾ ಮಾಡಿದ್ದೇವೆ ನಾವು ಇದು ಮಾಡಿಲ್ಲ ಅಂತ ಏನ್ ಇಲ್ಲ.
ಹೌದೌದೌದ.
ಮತ್ತೆ ಲಾಭ ಕೂಡ ಪಡೆದಿದ್ದೇವೆ ಅದರಿಂದ.
ಲಾ ಹೌದಾ ಲಾಭ ಕೂಡ ಪಡೆದಿದೀರ ಬಾಳ ಎಲ್ಲಾ ಲಾಭ ಆಗಿ ನೀವು ಬಾಳ ಶ್ರೀಮಂತರ ಆಗಿದ್ದೀರಿ ಹೌದಾ. ಸ್ವಲ್
ಅಯ ಹಂಗ್ ಹಂಗೇನಿಲ್ಲ ನಾವು ಅಷ್ಟೇ ಇದ್ದಿದ್ದೇವೆ ಇದ್ದಿದ್ದೇವೆ ಶ್ರೀಮಂತರ ಇದ್ದಿದ್ದೇವೆ ಅಷ್ಟೇ. ಬಾಳನು ಇಲ್ಲ ಬಾಳ ಕಡಿಮೆನು ಇಲ್ಲ.
ನೀವೇನ್ ಖರ್ಚ ನೀವೇನ್ ಖರ್ಚ ಮಾಡಿದೀರಿ ನೀವ್ ಏನ್ ಶ್ರಮ ಪಟ್ಟಿದ್ದೀರಿ ಅದಕ್ಕೆ ದೇವರು ನಿಮಗೆ ಒಂದು ಒಳ್ಳೆ ಇದು ಕೊಟ್ಟಿದಾನೆ ಹೌದ್ ತಾನೇ.
ಹ ಹೌದ ಹೌದ
ಹಾ ಸೊ ಇನ್ನು ಮುಂದೆ ಗೊಡ ನೀವು, ಯಾ ಏನನಾ ಸಲಹೆ ಬೇಕಿತ್ತಂದ್ರೆ ಒಂದು ಕೃಷಿ ಅಧಿಕಾರಿಗೆ ಇಲ್ಲ ಒಂದು ಅ ಕೃಷಿ ವಿ ಕೃಷಿ ವಿದ್ಯಾರ್ಥಿಗೆ ಭೇಟಿ ನೀಡಿ ಅವ್ರಂದ ಸಲಹೆ ಪಡ್ಕೊಳ್ರಿ ನಾನು ಈ ತರ ಮಾಡ್ಲ್ಯಾ ಬೇಡ ಅಂತ.
ಹೌದ ಹೌದು ನಿಮ್ಗ್ ನಿಮ್ಗೂ ಕೂಡ ಏನಾದರು ಸಲಹೆ ಬೇಕಾಗಿದ್ರೆ. ನೀವು ಯಾವಾಗು, ಯಾವ್ಗೂ ನನ್ನನ್ನ ನನ್ನನ ಫೋನ್ ಮಾಡಿ ನಾವ್ ನಿಮ್ಗೆ ಏನ್ ಸಲಹೆ ಬೇಕು ನಾನು ಮಾಡ್ತಿನಿ ಮತ್ತೆ ನನ್ನಿಂದ ಏನ್ ಸಹಾಯವನ್ನು ಮಾಡಬಹುದು ನಾನು ಮಾಡುತ್ತೇನೆ.
ಖಂಡಿತ ಸರ್ ಖಂಡಿತವಾಗಿಯೂ ನಿಮಗೆ ನಾನು ಯಾವಾಗ್ಲೂ ನಿಮ್ಮ ಜೊತೆ ನಾನು, ಯಾವಾಗ್ಲೂ ಚಿರಋಣಿ ಆಗಿರ್ತೀನಿ ನೀನು ನನ್ಗೆ ಇಷ್ಟು ಧೈರ್ಯ ಕೊಟ್ಟ್ರಿಲ್ಲ ನನಗೆ ಬಹಳ ಅತ್ಯುತ್ತಮ ಸಂತೋಷ.
ಹಾ ಹೌದ ಹೌದು ಮತ್ತೆ ಊಟ ಆಗಿದೆಯಾ.
ಆಗಿದೆ ಸರ್ ನಾನ್ ಧಾರವಾಡಕ್ಕೆ ಬಂದಾಗೇಲ್ಲ ನಿಮ್ನೆಲ್ಲಾ ಭೇಟಿ ಆಗ್ತಾಇರ್ತಿನಿ. ನೀವು ನನ್ನ ಭೇಟಿ ಆಗ್ರಿ ನಾವು ನೀವು ಒಳ್ಳೆ ಸಂಬಂಧವನ್ನು ಬೆಳ್ಸಕೊಳ್ಳೋಣ.
ಖಂಡಿತ ಸರ್ ಖಂಡಿತ ನೀ ಧಾರವಾಡ ಬಂದಾಗ ನನ್ನನ್ನು ಫೋನ್ ಮಾಡಿ. ನಾನು ನಿಮ ಯಾವಾಗೋ ಬರುತ್ತೆ ನಿಮ್ಮ ಹತ್ರ.
ಹಾ ಸರಿ ಮತ್ತೆ ಏನು ನಿಮ್ಮ ಓದು ಬರಹ ಎಲ್ಲ ಹೇಗಿದೆ.
ಓದು ಬರಹ ನಮ್ದ ಏನಿದೆ ಎಲ್ಲ ಮುಗ್ದಿದೆ ಈಗ ಬರೀ ಸಂಸಾರ ನಡ್ಸ್ಕೊಂಡೆ ಹೋಗ್ಬೇಕು ನಾವು.
ಓಕೆ ಸಂಸಾರ ನಡಸ್ಕೊಂಡು ಹೋಗ್ಬೇಕು ನಿಮ್ ಹೇಣ್ತಿ ನೀವು ಎಲ್ಲಾ ಚೆನ್ನಾಗಿರ್ರಿ.
ಹ ಹೌದೌದು ನೀವು ನಿಮ್ದು ಕೂಡ ನಿಮ್ದ್ ಏನ್ ನಡೆದಿದೆ ಈಗ.
ಇವಾಗ ನಮ್ ಮ್ಯಾರೇಜ್ ನನ್ ಮದುವೆ ಫಿಕ್ಸ್ ಆಗಿದೆ.
ಹೌದಾ ಕ ಕಂಗ್ಗ್ರಾಚುಲೇಷನ್ಸ್ ಧನ್ಯ
ಓಕೆ ಧನ್ಯವಾದಗಳು ನನ್ನ ನಿಶ್ಚಿತಾರ್ಥ ಕಾರ್ಯಕ್ರಮ ಇನವೊಂದು ಮೂರು ದಿನದಲ್ಲಿ ಇದೆ. ನಿಮಗೆ ಕಳಿ ನಿಮಗೆ ಖಂಡಿತವಾಗಿಯೂ ನಾನು ಆಗಮಿಸ್ತೀನಿ ನೀವು ಮತ್ತು ನಿಮ್ಮ ಧರ್ಮಪತ್ನಿ ನಿಮ ಹಣ್ತಿ ನಿಮ್ಮ ಹೆೇಣ್ತಿಯವರು ಬರಬೇಕು. ಅಂತ ನಾನು ಬಾಳ.
ಖಂಡಿತ ಬರುತ್ತೆ ನಿಮ್ಮ ಧರ್ಮ ಪತ್ನಿಯವರ ಆಗುವ ಮುಂದೆ ಆಗುವ ಧರ್ಮ ಪತ್ನಿಯವರ ಹೆಸರೇನು.
ನಮ್ಮ ಮುಂದೆ ಆಗುವ ಧರ್ಮಪತ್ನಿ ಅವರ ಹೆಸರು ಇವಾಗ ಬೇಡ ನಮ್ಮ ನಿಶ್ಚಿತಾರ್ಥ ಕಾರ್ಯ ಕಾರ್ಯಕ್ರಮಕ್ಕೆ ಬಂದಾಗ. ನನ್ನ ಅನ್ನ ಹೆಸರು ನನ್ನ ಧರ್ಮಪತ್ನಿ ಹೆಸರು ಇಬ್ರ ಹೆಸರು ಹಾಗ್ಸಿರ್ತೀನಿ ಕೆಲಸ ಇನ್ನ ಒಂದು ಸರ್ಪ್ರೈಸ್ ಅದು ನಿಮ್ ಮನ್ಸಲ್ಲೇ ಮಾಡ್ರಿ.
ಹೌದಾ ಸರ್ಪ್ರೈಜಾ. ಹಾಗಿದ್ರೆ ನಾನು ನೀವು ಅಲ್ಲೇ ಅಲ್ಲೇ ಬಂದೇ ಭೇಟಿ ಆಗುತ್ತೇನೆ ನಿಮಗೆ.
ಓಕೆ ಅಲ್ಲೇ ಒತ್ತು ಭೇಟಿ ಆಗ್ರಿ ನೀವು ನಿನ್ನ ಸ್ಥಳ ಹೇಳ್ರಿ ನಾನು ನಿಮಗೆ ಒಂದು. ಪತ್ರ ಪತ್ರವನ್ನು ಬರೆಯುತ್ತೇನೆ ನಮ್ಮ ನಿಶ್ಚಿತಾರ್ಥ ಕಾರ್ಯಕ್ರಮಕ್ಕೆ ಬರಬೇಕೆಂದು.
ಎ ಅಷ್ಟು ನೀವು ಕಷ್ಟ ಪಡೋದು ಬೇಡ ನೀವು ನಮ್ಗೆ ಕಾಲ್ ಮಾಡಿ ಹೇಳಿದ್ರಲ್ಲ ಸಾಕು ನಿಮಗ್ ನೀವೆ. ಇಲ್ ಮದ್ವೆ ನಿಶ್ಚಿತಾರ್ಥ ಎಲ್ಲದೆ ಅಂತ ನೀವ್ ನಮ್ಗೆ ಒಂದ್ಸರಿ ಕಾಲ್ ಮಾಡಿ ಹೇಳ್ಬಿಡ್ರಿ. ನಾವು ಅಲ್ಲಿ ಬರ್ಬ ಬರ್ತ್ತೇವೆ ನಾವು ನಾವು ಕೂಡ ನಮ್ಮ ಧರ್ಮ ಪತ್ನಿ ಮತ್ತು ನಮ್ಮ ಮಕ್ಕಳ ಜೊತೆನೇ ಬರ್ತ್ತೇವೆ.
ನಿಮಗೆ ಮಕ್ಕಳು ಸಹಿತ ಆಗಿದೆ ನಾ ಓಕೆ ಬಾಹಳ ಖುಷಿ ಸರ್.
ಒಂದ್ ಒಂದು ಹುಡುಗಿ ಇದೆ ನಂಗೆ ಒಂದು ಎರಡು ವರ್ಷಿನ.
ಓಕೆ ಓಕೆ ಹುಡ್ಗ ಫಸ್ಟ್ ಫಸ್ಟ್ ಹುಡ್ಗಗ್ ಮಾಡ್ಲಿಲ್ಲ ನಿವ್ ಮಕ್ಳನ.
ಇಲ್ಲ ಅದು ನಮ್ ನಮ್ ಕೈಯಲ್ಲಿ ಏನಿದೆ ಎಲ್ಲ ದೇವ್ರ ಕೈಯಲ್ಲಿದೆ.
ಅವ್ರ್ ದೇವ್ರ ಕೈಯಲ್ಲಿ ದೇವರು ಓಕೆ ಓಕೆ ನಾವು ದೇವ್ರು ಹೆಂಗ ಕೆ ಸರ್ ನಿಮಗೆ ಬಹಳ ಸಂತೋಷ ನಿಮ್ಮ ಫ್ಯಾಮಿಲಿ ಮತ್ತೆ ನೀವು ಒಂದು ಒಳ್ಳೆ ಲೈಫ್ ಒಳ್ಳೆ ಜೀವನವನ್ನು ಪಯಾಣವನ್ನು ಬೆಳೆಸ ಕೊಂಡು ಹೋಗಿ ಅಂತೆ ನಮಗೆ ಅದೇ ಒಂದು. ಅತ್ಯುತ್ತಮ ಸಂತೋಷ ಸರ್ ನೀವು ಸದಾ ಕಾಲ ಆರೋಗ್ಯವಾಗಿರ್ಲಿ ಎಲ್ಲಾ ಚೆನ್ನಾಗಿರ್ಲಿ.
ಹೌದಾ ಓಕೆ ಓಕೆ ಧನ್ಯವಾದಗಳು ಧನ್ಯವಾದಗಳು ನಿಮಗೆ ಮಾಡುತ್ತೇನೆ ನಾನು ಫೋನ್ ಮಾಡ್ತೇನೆ ನಾನು ಒಂದೈದ ನಿಮಿಷ.
ನಿಮ್ಮ ಪತ್ನಿ ಖಂಡಿತವಾಗಿಯೂ ನನ್ನ ನಿಶ್ಚಿತಾರ್ಥ ಕಾರ್ಯಕ್ರಮಕ್ಕೆ ಬರಬೇಕು.
ಓಕೆ ಬರುತ್ತೆ ಬರುತ್ತೇವೆ ಧನ್ಯವಾದಗಳು ನಿಮ್ಗೆ ಸ್ವಲ್ಪ ಹಚ್ತನೆ ನಾನು ಸ್ವಲ್ಪ ಹೊರಗೆ ಬಂದಿದ್ದೀನಿ.
ಓಕೆ ಓಕೆ ಧನ್ಯವಾದಗಳು ಸರ್ ಎಂದಿಗೂ ಚಿರರುಣಿ.